ಹಲೋ
ಹಾ ಹೇಳಿ ಲಕ್ಷ್ಮೀವ್ರೆ
ಹಾ ಕೇಳ್ಿಸತಿದ್ಯಾ
ಹಾ ಕೇೇಳಸ್ತಿದ್ದೆ ಹೇಳಿ
ಹಾ ಏನ್ ಮಾಡ್ತಿದ್ರಿ
ಏನಿಲ್ಲ ಸು್ ನಿಮ್್ಮ ನಿಮ್ ಜೊತೆ ಮಾತಾಡಕ ಕುಂತೀಿ ನೋಡಿ ಇವಾಗ
ಹಓ ಹೌದಾ ಹ್ಮ ನಿಮ್ಗೆ ಹೊಲ ಬಟ್ಟಲೆ ಎಲ್ಲಾ ಇಂಟ್ರೆಸ್ಟ್ ಇದೆಯಾ ಹೊಲ ಗದ್ದಲಿ ಎಲ್ಲ ಇಂಟ್ರೆಸ್ಟ್ ಇ
ಹಾ ಹಾ ಹಾ ಹಾ ಹ ಬಾಳ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನಾವು ಮೊನ್ನೆ ಹಾಕಿದ್ವಿ ನಾಕ ಯಕರೆ ಆ ಗದ್ದೆ ನೆಲ್ಲ ಹಾಕಿದ್ವಿ
ಹಾ ಏನಯ್ತ ಚೆನ್ನಾಗ ಉಂತ ಸಾವಿರದ ಹತ್ತ
ಹಾ ಸಾವಿರದ ಹತ್ತು ಅದು ಹೆಸರಲ್ಲಾ ಬೆಳೆ ಇದು ನೆಲ್
ಹಾ
ಹ್ಮ್ ಗೊತ್ತಾ ನಿಮ್ಗೆ ಸಾವಿರ್ದ ಹತ್ತು ಏನಂದ್ರೆ
ಇಲ್ಲ ನನಗೆ ಅಂದೆ ಗೊತ್ತಾಗಲ್ಲ ನನ್ಗೆ ಎಷ್ಟೊಂದ
ಅದು ಹಗ್ಗಿ ಹೆಸರುವುದು ಬೆಳೆ ಹೆಸರುವುದು
ಬೆಳೆ ಹ ಹೆಸರಾ ಹಾ ಹ ಹಾ
ಹ್ಮ್ ಅದೇ ಆ ಮಂಡಾಲ್ ಬರ್ತೇತಿಲ್ಲ ಅದಕ್ಕೆ ಮಂಡಾಲ್ ಮಂಡಳ ಬರ್ತ ಅದನ್ನ
ಹಾ ನಮ್ ಕಡೆ ಚುರ್ಮುರಿ ಮಂಡಕ್ಕಿ ಅಂತೀವಿ ನೀವು ಮಂಡಾಳ ಅಂತೀರಾ
ಹಾ ಹ ನಾ ಮುಂಡಾಳ ಅಂತೇವಿ
ಹಾ
ಹ್ಮ್ ಅದೊಂದ್ ಎರಡ್ ಅಕ್ರಿ ಮತ್ತೆ ಸೋನಾ ಮುೊಸ್ರ ಒಂದ್ ಎರಡ್ ಅಕ್ರ ಆಗಿದ್ವಿ ಚೆನ್ನಾಗ್ ಬಂತ ಹ್ಮ್ ಎರಡೇರಡೇಕ್ರಲ್ಲಿ ಹ್ಮ್. ಚನ್ನಾಮಸರಿ ಬೆಳಿತೀವಿ
ಹಾಗಾಯ್ತ ಹಂಗಿದ್ರೆ ಹೊರಗಡೆ ಎಲ್ಲಾ ತುಂಬಾ ರೇಟ್ ಇದೆ ಅಲ್ಲಾ ಅದಕ್ಕೆ
ಕಟ್ಟದರ್ಕ್ಕೆ ನಮ್ದು ತಗೊಂಡೋದ್ರು ಹತ್ತೊಂಬತ್ ನೂರ ಐವತ್ ರೂಪಾಯ ಎಪ್ಪತ್ತೈದು ಕೆಜಿ
ಹೌದ ನಿಮ್ ಕಡೆ ಕಮ ತಗೊಂಡ
ಹ್ಮ
ಕಡಿಮೆ ರೇಟ್ ಆಯ್ತಲ್ಲ ನಿಮ್ಗೆ ಮಾಡ ಹೌದ
ಹ್ಮ್
ಮತ್ತೆ ನನ್ ವಾಯ್ಸ್ ಕ್ಲಿಯ ಕ್ಲಿಯರ್ ಇದೆಯಲ್ಲ. ಹಾ ನನೀಗ ಅಷ್ಟನ್ ಗೊತ್ತಾಗಲ್ಲ. ಅಂದ್ರೆ ನಾ ಹೊಲ ಗದ್ದೆಗೆ ಬರೀ ಊಟ ಮಾಡಕ್ ಅಷ್ಟೇ ಹೊಗದ.
ಹಾ ಹಾ ಹಾ ಹಾ ಹಾ
ಹ್ಮ್ ಹೆಂಗಂದ್ರೆ ವರ್ಷಕ್ಕೊಂದ್ಸರಿ ಸಿಬೇ ಹುಣ್ಣಿಮೆ ಅಂತ ಬರುತ್ತಲ್ಲ. ಅವಾಗ ಹೋಗ್ತೀವಿ ನಾವು.
ಹ ಹ
ಅಲ್ಲಿ ಅವಾಗೆಲ್ಲ ತುಂಬಾ. ತರದ ವೇರಾಯಿಟಿ ಅಡಗೆ ಎಲ್ಲ ಮಾಡ್ಕೊಂಡು ಹೋಗಿರ್ತಿವ. ಆಮೇಲೆ ಎಲ್ಲಾ ದೇವ್ರೀಗ ಎಡೆ ಮಾಡದ. ಆಮೇಲೆ ಒಂದ ಐದ ಜನ ಮುತ್ತೈೆತನ. ಸಂಬಾದ ಆಮೇಲ್ಲ ಒಂದು ಹತ್ತು ಹನ್ನೆರಡು ಸಲ ಅಡ್ಗೆ ಎಲ್ಲ ಮಾಡಿರ್ತೀವಿ.
ಹ್ಮ್ ಹ್ಮ್ ಲಕ್ಷ್ಮೀ ನೀವು ಏನು ತಪ್ಪ ತಿಳಿಯಿಲ್ಲ ಅಂದ್ರ ನಾವು ಅಕ್ಕಂತ ಕರಿಬೋದಾ ನಿಮ್ಮನ್ನ.
ಹಾ ಕೇರಿರಿಪಾ ಪರವಾಗಿಲ್ಲ.
ಅಲ್ಲ ಆ ಅದಕ್ಕ ಕೇಳಿದ್ವಿ.
ಹಾ ಏನು ಇಲ್ಲ ತೊಂದ್ರೆ ಇಲ್ಲ.
ಹ್ಮ್ ಮತ್ತೆ ಹೇಳಿ
ಏನು ಇಲ್ಲ ಅದೇ ಸೀಗೆ ಹುಣ್ಮೇದೆ ಹೇಳ. ಕ ಹೊದ್ರೆ ತುಂಬಾ ಇದೆ.
ಹ್ಮ್ ಹ್ಮ್ ಅಲ್ಲ ಅಕ್ಕ ಇದು ನಿಮ್ ತಂದೆಯವ್ರ್ದ ವಿಡಿಯೋಸ್ಗಳು ಇದಾವ. ಅದು ಬೋರ್ ಪಾಯಿಂಟ್ ಮಾಡಿರದು. ಹೌದಾ ಹ್ಮ್ ಹ್ಮ್ ನಮಗ್ ಎಲ್ಲೂ ನೀರ್ ಬೀಳ್ತಿಲ್ಲ ಒಂದು ಏಳ್ನೂರ ಐವತ್ತ ಅಡಿ ಕೊರ್ಸಿದ್ವಿ ಬೋರು ಒಂದ್ಧನಿ ನೀ ರಿಲ್ಲ ಅದ್ರಲ್ಲಿ.
ಹೌದಾ ನಮ್ಮ ಅಪ್ಪ ನೋಡಿದಂದ್ರೆ. ಓಯ ಜಾಸ್ತಿ ಮುನ್ನೂರು ದಕಿಲ್ ಜಾಸ್ತಿ ಹೋಗಕ್ ಬಿಡಲ್ಲ ನಮ್ಮಪ್ಪ.
ಹೌದಾ
ಹ್ಮ್ ಅಂದ್ರೆ ಅದು ಎರಡ್ನೂರು ಎರಡೂವರೆ ನೂರು ಆಯ್ತು ಅಂದ್ರ. ಬೇಡ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಹೇಳಬಿಡ್ತಾರೆ.
ಹೌದಾ
ಹೆಂಗಂದ್ರೆ ಅವರು ರಿಸ್ಕ್ ತಗೊಳಕ ರೆಡಿ ಇರದಿಲ್ಲ ಹೆಂಗಂದ್ರೆ. ಮುನ್ನೂರ ಆಯ್ತು ಅಂದ್ರೆ ಅಲ್ಲಿದು ಇನ್ನು ಮಣ್ಣಿನ್ ಧೂಳ್ ಬರ್ತಾ ಇದ್ರೆ. ಇಲ್ಲಿ ಬಿಳಲ್ಲ ನೀರ್ ಜಾಸ್ತಿ ಸಿಗಲ್ಲ ಇನ್ ಕೇಸ್ ಜಾಸ್ತಿ ಆರ್ನೂರ್ ಏಳ್ನೂರ್ ಹೊಡ್ಸ ದ್ರು ಇಲ್ಲಿ ನೀರ್ ಜಾಸ್ತಿ ಸಿಗಲ್ಲ ಅಂತ ಹೇಳಿ ಏನ್ ಮಾಡ್ಬಿಡ್ತಾರೆ ಬೇಡ ಬೇರೆ ಕಡೆ ಪಾಯಿಂಟ್ ನೋಡ್ತೀನಿ ಅಂತ ಹೇಳ್ಬಿ ತರೆ ಯಾಕಂದ್ರೆ. ಹೊಡ್ಸೋರಿಗೆ ಲಾಸ್ ಆಗ್ಬಾರ್ದಲ್ಲ ಪಾಪ. ಏಳ್ನೂರು ಅಡಿಗ ಅಂದ್ರೆ ತುಂಬಾ ಜಾಸ್ತಿನೆ ದುಡ್ಡು ಹೋಗ್ಬಿಡತ್ತಲ್ಲ.
ತ್ತಡಿ ಹಾಕ್ಸಿವಿ ನಾವು.
ಅಯ್ಯಯ್ಯೋ
ಹ್ಮ್ ಅದು ಇಪ್ಪತ್ತ ಅಡಿಯಿಂದ ಬಂಡೆ ಕೊರ್ದಿದ್ದು ಬಂಡೆ ಸರ್ ಸರ್ದೇ ಇಲ್ಲ ಏಳ್ನೂರ ಐವತ್ತು ಅಡಿ ಮಠ.
ಐಶೂ ಅಂದ್ರೆ ನೀವು ಒಬ್ರನ್ನೇ ಕರ್ಸಿದ್ದಾ.
ಹಾ ಒಬ್ಬರೇ ಬಂದ್ ಅಲ್ ನೋಡೋರ ಯಾರಲ್ಲ ಬಂದ್ ನೋಡಿದ್ರೆ ನಾನ್ ನೋಡಲ್ಲ ನೀವ್ ನೋಡಲ್ಲ ಅಂತ ಹೇಳ್ತಾರ ಹ್ಮ್ ಅದಕ್ಕೆ ಮನ್ಸಿಗೆ ಎಲ್ಲ ಬಂದಿ ತ ಅಲ್ಲ ಹಾಕ್ಸಿದ್ವಿ
ಅಯ್ಯೋ ಆತರ ಹಳ್ಬೇಡಿ ಒಂದ್ಸರಿ ಆಹ ಪ್ರೊಫೆಷ್ನಲ್ ಕಡೆನೆೇ ಸ್ವಲ್ಪ ನೋಡ್ಸಿ ಮಾಡಸ ಅಂದ್ರೆ ನಮ್ಮ ಅಪ್ಪಾನೂ ಏನು ಪ್ರೊಫೆಷನಲ್ ಏನ ಅಲ್ಲ ಅದೇ ಹೇಳದ್ ಏಳ್ ಹ ಏಳ್ ಪಾಯಿಂಟ್ ನೋಡ್ರಿ ಅದೆಲ್ಲಾ ಹೋಗಿದ್ಮೇಲೆ ಒಂದು ಆಐ ಆಐ ಲಕ್ಷ ವರಗು ಸಲ ಇತ್ತು ಯಾಕಂದ್ರೆ ಅದನ್ನ ಹೊಡ್ಸಿದ್ದೆಲ್ಲಾ ವಾಪಸ್ ಮುಚ್ಚಬೇಕಿತ್ತು ಅದೆಲ್ಲಾ ಮಾಡ್ಸಿ ಒಂದ್ ಐದ ಐದು ಇ ಲಕ್ಷದ ತನಕಾನ ಆಯ್ತು ಅವಾಗ ಸ್ವಲ್ಪ ಜಾಸ್ತಿ ಇತ್ತು ರೇಟ್ ಹ ಇವಾಗ ಪರವಾಗಿಲ್ಲ ಅದಾದ್ಮೇಲೆ ಇವರು ಹೇನ್ ಮಾಡಿದ್ರು ಯೂಟ್ಯೂಬ್ ಅಲ್ಲ ಎಲ್ಲಾ ರಾತ್ರಿ ಬರೀ ಯೂಟ್ಯೂಬ್ ನೋಡದ ಇವ್ರ ಕೆಲ್ಸ ನಾವ್ ಅಪ್ಪಂದ ಯೂಟ್ಯೂಬ್ ಅಲ್ಲಿ ಎಲ್ಲಾ ಸರ್ಚ್ ಮಾಡಿ ಆಮೇಲೆ ಒಂದು ಬುಕ್ ತಗೊಂಡ್ಂದರು ಅಂತಂತರ್ಸಲ್ಲ ಹೆಂಗೆ ನೋಡೋದು ಅಂತ ಹೇಳಿ ಅದನ್ನೆಲ್ಲಾ ಸ್ಟಡಿ ಮಾಡಿ ನಮ್ಮ ಬರಿ ಕಲ್ಸಿದ್ದು ಏಳನೇ ಕ್ಲಾಸ್ ಅದು ಫೈಲ್
ಹಾ
ಅಷ್ಟಂದ್ರರು ಅವರು ಬುಕ್ ತಂದು ಓದಿ ಆಮೇಲೆ ನೀರ್ ಹೆಂಗ ನೋಡೋದ ಅಾಳೆ ಫಸ್ಟ್ ನೋಡಿದ್ದೆ ನಮ್ಮ ಹೊಲದಲ್ಲಿಂದೋರು ಆಹ್ ಫಸ್ಟ್ಗ ಒಂದು ಇದ್ರರು ಅದು ಒಂದುವರೆ ಇಂಚ್ ಬಿತ್ತು ಆಮೇಲೆಂದು ಅಹ ಎರಡ್ ಇಂಚ್ ಬಿತ್ತು ಆಮೇಲೆ ಇನ್ನುೂ ನೋಡೋಣ ನೋಡೋಣ ನೋಡೋಣ ಅನ್ಕೊಂಡು ನೋಡಿದ್ರು ನಾಲ್ಕ್ ಇಂಚ್ ಬಿತ್ತ
ಹ್ಮ್
ಏಳ್ ಬೋರ್ ಲಾಸ್ ಆಗಿದ್ದಲ್ದೆ ಮತ್ತೆ ಮೂರ್ ಬೋರ್ ನೋಡ್ಸಿದ್ರು ಅದಾದ್ಮೇಲೆ ಎಲ್ಲಾ ಚೆನ್ನಾಗ್ ಬಂತು ಅದಕ್ಕೆ ಇವಾಗ ಅಡಿಕೆ ಎಲ್ಲಾ ಹಾಕಿದಿದ್ದಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ನಮೂಊರ್ ಸೈಡ್ ಕದ್ರೆ ಬರ್ತಾರಾ ಹಾ ದೂರ ಆಗತ್ತೆ
ಹ್ಮ್ ಅಂದ್ರೆ ಇಲ್ಲೇ ಸುತ್ತಮುತ್ತಲ ಹಳ್ಳಿಲಿ ಎಲ್ಲಾರಿಗೂ ಗೊತ್ತಾಗಿದಲ್ಲಾ ಎಲ್ರು ಬರ್ತಾರೆ ಮನೆ ಹತ್ರಾನೇ ಬಂದು ಅವ್ರೇ ಕರ್ಕೊಂಡ್ ಹೋಗಿ ಅವ್ರೇ ಕರ್ಕೊಂಡ್ ಬಂದು ಬಿಟ್ಟ ಹೋಗ್ತಾರೆ
ಹ್ಮ್ ಹ್ಮ್ ನಮಗ್ ಏನಿಲ್ಲ ನಮ್ದು ಇದೇ ಒಂದು ನಾಲ್ಕುವರಿ ಅಕರೆ ಇದೆ ಒಂದು ನೀರ್ ಕರೆಕ್ಟ್ ಆಗಿಲ್ಲ ಒಂದ ಒಂದೇ ಒಂದ್ ಪಾಯಿಂಟ್ ಕರೆಕ್ಟ್ ಆಗಿ ಸಿಕ್ಕ್ರೆ ಸಾಕು ನಮಗೆ ಅಂತ ನಾವು ಆಯ್ಕ್ ಕುಂತು ಯಾರ ಯಾರು ಬರ್ತಿಲ್ಲ ನಮ್ಮ್ ಮನೆಯಲ್ಲಿ ಮುಂದೆ
ಹ
ಹ್ಮ್
ತಂದ್ರೆ ಒಂದ್ಸರಿ ನಮ್ಮ ಅಪ್ಪನ್ ಕೇಳ್ ನೋಡ್ತೀನಿ
ಹ್ಮ್
ಅಷ್ಟು ದೂರ ಅಲ್ಲ ಅವ್ರಿಗೂ ಟ್ರಾವೆಲ್ ಮಾಡಕೆ ಅಂದ್ರೆ ಸ್ವಲ್ಪ ಅವ್ರಿಗೆ ಇವಾಗ ರೀಸೆಂಟ್ ಆಗಿ ಶುಗರ್ ಎಲ್ಲ ಬಂದ್ಬಿಟ್ಟಿದೆ ಪಾಪ
ಅಯ್ಯೋ
ಹಿಂಗಾಗಿ ಆಹ ಜಾಸ್ತಿಯಲ್ಲಿ ಇದು ಮಾಡಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್
ಅಲ್ಲ ವಸತಿಯನ್ನ ನಾವ್ ಚೆನ್ನಾಗ್ ನೋಡ್ಕೊಂತೀ ಅವ್ರ ಬಂದ್ರೆ ಸಾಕು ಅಂದ್ರೆ ನಾನು ಇವಾಗ ಬರಲ್ಲ ಇನ್ನೊಂದು ಐದು ತಿಂಗಳು ಮುಟ್ಟ ಬರಲ್ಲ ಈ ಕಡೆ ಊರ್ ಕಡೆ
ಹೌದಾ
ಹ್ಮ್
ಹ
ನಡಿಕ್ಕೆ
ಹ್ಮ್ ಹತ್ರ ಆಗಿದ್ರೆ ಬರ್ತಿದ್ರ್ ನಾನ್ ಮತ್ ತ್ರ ಗ್ಯಾರಂಟಿ ಕೊಡ್ತಿದ್ದೆ ಹತ್ರ ಆದ್ರೆ ನಾವುಪ ನಾನೇ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಆದ್ರೆ ತುಂಬಾ ದೂರ ಆಗತ್ತಲ್ಲಾ
ಹ್ಮ್ ಹೌದು ಅದು ಕರೆಕ್ಟ್ ಹ್ಮ್ ಅದು ಕರೆಕ್ಟ್
ಇಲ್ಲಿಂದ ಹೊಸಪೇಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ದೂರ ಆಯ್ತು
ಇಲ್ಲಾಂದ್ರೆ ಕಾರ್ ತಗೊಂಡ್ ಬಂದ್ರೆ ಬರ್ತಾರ
ಹೇಳ್ಬೇಕು ಅಣ್ಣ ಆದ್ರೆ ನೋಡಿದ್ ಮಾತ್ರ ನೀವು ಇಷ್ಟೇ ಜಾಗದಲ್ಲಿ ನೋಡ್ಬೇಕು ಅಂದ್ರು ಕೂಡ ಅಷ್ಟೇ ಜಾಗದಲ್ಲಿ ನೋಡ್ತಾರೆ ಅವ್ರು
ಹ್ಮ್ ನಮಿಗ್ ಏನಿಲ್ಲ ಒಂದು ಒಂದು ಎರಡು ಇಂಚ್ ಎರಡುವರ್ ನೀರ್ ಕಿಂಚ್ ಸಿಕ್ಬಿಟ್ರೆ ಸಾಕ್ ನಮಗ್ ನೀರ್ ಅಷ್ಟೇ ಅದಕ್ಕಿಂತ ಬೇರೆ ದೊಡ್ ಏನಿಲ್ಲ ಅವಾಗ ಅವ್ರೇ ದೇವ್ರ್ ಅಂತ್ ತಿಳ್ಕೊಂಡ್ ಬಿಡ್ತೀವಿ ನೋಡಿ ನಾವಂತೃ ನಿಜ ಎಷ್ಟೊಂದ್ ಬೋರ್ ಕೊರ್ಸೀವ್ ಅಂದ್ರೆ ಮೂರ್ ಬೋರ್ಸ್ ಕೋರ್ಸವಿ ಎಲ್ಲಾ ಫೇಲು
ಹ್ಮ್ ಹ್ಮ್ ರೈತ್ರ್ ಸಮಸ್ಯೆನೆೇ ಅದೇ ಆಗ್ಬಿಟ್ಟಿದೆ ಈಗ ಅದ್ರಲ್ಲಿ ಬೇರೆ ಫೇಕ್ ಆಗಿ ನಾನ್ ನೋ ತನಿ ನಾ ನೋಡ್ತೀನಿ ನಮ್ಗೆಲ್ಲ ಗೊತ್ತಿದೆ ಅನ್ನೋರೆ ಜಾಸ್ತಿ
ಬತ್ತಾ
ಹಂಗಂತೂ ದುಡ್ಡು ನೋಡ್ಕೊ ಮಾಡಕೊಳೋರೆೇ ಜಾಸ್ತಿ ಆಗ್ಬಿಟ್ಟಿದಾರೆ ಈಗ
ಹ್ಮ್ ಮತ್ ಅದು ಏಳ್ನೂರ ಐವತ್ತು ಕೊರ್ಸಿವಲ್ಲಾ ಅದೇನೋ ಎರಡೂವರೆ ಸಾವಿರ ಇಸ್ಕೊಂಡ್ ಹೋಗ್ಬಿಟ್ ಅ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಇಲ್ಲಾ ಏನಿಲ್ಲಾ ಅವ್ರ್ದು
ಹಯ ನಮ್ಮಪ್ಪ ಅದೇ ಹೇಳಿದ್ನಲ್ಲ ಒಬ್ರತ್ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಯಾಕಂದ್ರೆ ಅವರು ಫೇಲ್ ಆಗಿ ಇದ್ ಆಗಿದ್ದಲ್ಲ ವಾಪಸ್ ನೋಡೋದ್ ಕಲ್ತಿದ್ದಲ್ಲ ಹಂಗಾಗಿ ಯಾರತ್ರನು ಒಂದ್ ರೂಪಾಯಿನು ಇಸ್ಕೊಡಲ್ಲ
ನಾವು ನಾವೇನ್ ಮ ಮಾಡ್ತೀವ್ ಅಂದ್ರೆ ನೀರ್ ಬಿದ್ರೆ ಅವ್ರಿ ಎ ಒಂದು ಪಂಚೆ ಮತ್ ಶರ್ಟ್ ಕೊಡ್ತೇವಿ
ಹಾ ಹ ಇಲ್ಲಿ ಆತರ ಯಾರು ಮಾಡಿಲ್ಲ ಒಬ್ರು ಅಷ್ಟೆ ಮಾಡಿದ್ದು ಅಂದ್ರೆ ಒಬ್ ಹಳೆ ತುಂಬಾ ವಯಸ್ಸಾಗಿರೋ ಅಜ್ಜ ಅವರು ಕೊಟ್ರು ಆ ನಮ್ಮ ಅಪ್ಪಂಗೆ ಶರ್ಟ್ ಪೀಸು ಪ್ಯಾಂಟ್ ಪೀಸು ಇದೆಲ್ಲಾ ಕೊಟ್ಟಿದ್ರ
ನಾವ್ ಆತರ ಮಾಡಲ್ಲ ನೀರ್ ಬಿದ್ರೆ ಪಂಚೆ ಮತ್ತೆ ಅದು ಶರ್ಟ್ ಟವಲು ಮೂರ್ ಕುಸಮನ್ ಕೊಡ್ತೇವಿ ಎಲೆ ಆಡ್ಕೆ ಇಟ್ಟು ಅದ್ರ ಮೇಲೆ ದುಡ್ಡು ಇಟ್ಟು ಅವ ಕೊಡ್ತೇವಿ ಆತರ ಅದೊಂದ್ ಪದ್ಧತಿ ಪದ್ಧತಿ ಪದ್ಧತಿ ರ ಪದ್ಧತಿ ತರ ಮಾಡಿ ಕಳ್ಸ್ತಾರೆ
ಹಾ
ಹ್ಮ್
ನಿಮ್ಗೆ ಹಂಗಿದ್ರೆ ಪಾಪ ಈ ಸರಿ ಬೋರ್ ಬಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಬೋರ್ ಬಿದ್ರೆ ಏನ್ ಹಾಕ್ಬೇಕಂತ ಇದ್ದೀರಾ
ಇಲ್ಲ ಅದ ವರ್ಷ ಕೂಂಡ ಮೆೇಕೆಜೋಳ ಆಾಕ್ಬ ಬಿಟ್ಬಿಡ್ತೇವಿ ನಾವವು ಮೆೇಕೆಜೋಳ ನೆಲ್ಲು ಹ್ಮ್ ಅಂದ್ರೆ ಹೊಲ್ದಂಡಿ ಸೈಡು ಇದೆ ನಮ್ದು ನಾಕ್ ಹಾಕಕರೆ ಆಕಡೆ ಸೈಡು ಆಕಡೆ ಮಸ್ತ್ ಅದ್ ನೀರು ಮೂರ್ ಬೋರ್ ಹಾಕ್ಸಿವ್ ಮೂರ್ ಪಾಸ್ ಆಗೈತಿ ಒಂದು ಮೂರ್ ಇಂಚ್ ಎರಡ್ ಇಂಚು ಆತರ ಬಿದ್ದಿದೆ ನೀರು ಈ ಕಡೆ ವರುವಲ್ಲ ಐತಲ್ಲಾ ಈಕಡೆನೆ ಇಲ್ಲ ನೀರು ಹ್ಮ್ ಈ ನಾಲ್ಕಕರೆ ಒಂದು ಕರೆಟ್ ಆಗಿ ನೀರು ಬಿದ್ರೆ ಸಾಕು ಆರಾಮ ಮಾಡ್ಕೊಂಡು ಹೆಂಗಿದ್ರು ಮನೇಲಿ ಅಪ್ಪ ಅಮ್ಮ ಆದರೆ ನಮ್ ದೊಡ್ಡವರು ಅಣ್ಣ ಅರೆ ಅವ್ರ ಅಕಡೆ ನೋಡ್ಕೋ ಓಲಾ ಮನೆ ನೋಡ್ಕ ಕಕೊಂಡ್ಬಿಡ್ತಾರೆ ನಾನ್ ಈ ಕಡೆ ಸೆಟ್ಲ್ ಆಗ್ಬಿಡ್ತೇನೆ ಅಂತ ನಾನ್ ಈ ತರ ತಿಥಂಕ್ ಮಾಡಿಟ್ಟೀನಿ
ಹಾ ನಿಜ ಅಪ್ಪ ಅಮ್ಮಗೆ ಒಂದು ದಾರಿ ಆಗ್ಬಿಡತ್ತೆ
ಹ್ಮ್ ನಮ್ದೇನು ನಾವು ನೋಡ್ಕೊಂಡ್ ಬಿಡ್ತೇವಿ
ಹ್ಮ್ ಎಜುಕೇಶನ್ ಮುಗಿಸತವ್ರು ಒಂದ್ ಕಡೆ ಆಗ್ಬಿಡ್ತಾರೆ ಆಮೇಲೆ ಅಲ್ಲೇ ಇದ್ದವ್ರು ಅಲ್ಲೇ ಉಳಳ್ಬ ಬಿಡ್ತಾರೆ ಆತರ ಆಗ್ಬಿಡ
ಹ್ಮ್
ಹ್ಮ್
ನಂದು ಅದೇ ಪ್ಲಾನ್ ಐತಿ ಈಗ ಏನ್ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ ನೋಡಿದ್ರೆ ಕೈಯಲ್ಲಿ ದುಡ್ಡು ಅಮೌಂಟ್ ಆತರ ಏನಿಲ್ಲ ನನ್ನ ಹತ್ರ ಮನೆಗೂ ಕಳಿಸ್ತಿಲ್ಲ ಏನು ಮಾಡ್ತಿಲ್ವಾ ಎಲ್ಲಾ ಇದದೆ ನನ್ನ ಹತ್ರ ದುಡ್ಡು ಆ ಏನಿಲ್ಲ ಅಂದ್ರೆ ಒಂದ್ ಬೋರ್ ಹೊಡಿಬೇಕು
ನಮ್ಮಪ್ಪ ಹ ಹೆಂಗಂದ್ರೆ ಇದರೆಗ ಒಂದ್ ವಡಿಯೋನು ಮಾಡಿಲ್ಲ ಆಮೇಲೆ ಪಬ್ಲಿಸಿಟಿ ಇಷ್ಟ ಆಗಲ್ಲ ನಮ್ಮಪ್ಪ ಅ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದೇಂದ ಸಿಂಪ್ಲಿಸಿಟಿ ಮನುಷ್ಯನಮ್ಮಪ್ಪಾ
ಹ್ಮ್ ಹ್ಮ್ ಕಾಜುಲ ನಾರ್ಮಲ್
ಹಾ ನಾರ್ಮಲ್ ಅವ್ರಿಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ಸಿಕ್ಕಾ ಸಿಕಪಟೆ ಟ್ಯಾಲೆಂಟ್ ಇದೆ ಅವ್ರಿಗೆ ಇಂತ ಕೆಲ್ಸ ಬರಲ್ಲ ಅನ್ನಲ್ಲ ರಿಪೇರಿ ಮೋಟರು ಮೋಟ್ರ ಏನಾದ್ರು ಕಟ್ರೆ ಅದನ್ನು ಮಾಡ್ತಾರೆ ಆಮೇಲೆ ಮನಲಿ ಯಾವುದೇ ತರ ಸಾಮನ್ ರಿಪೇರಿ ಬಂದ್ರು ಅವರೇ ಮಾಡ್ತಾರೆ ಮಿಕ್ಸಿ ಜಾರ್ ಇಂದ ಹಿಡಿದು ಗ್ಯಾಸ್ ವರೆಗೂ ಅಪ್ಪನೆ ಮಾಡೋದ ಎಲ್ಲ ಆಮೇಲೆ ಆ ಲೈಟ್ ಫಿಟ್ಟಿಂಗು ಕೂಡ ಅಪ್ಪನೆ ಮಾಡೋದ
ಹಾ ಹಾ ಹಾ ಹಾ ಹಾ ಅಂದ್ರೆ ಹ್ಮ್ ಅಂದ್ರೆ ಏನ್ ಮಾಡ್ತರಿ ಪರಿಸ್ಥಿತಿ ಕಟ್ಟಾಗಬಿಡ್ತು ಬಿಡು ಅವ್ರಿಗೆ
ಹಾ ಅಷ್ಟೆಲ್ಲಾ ಕೆಲ್ಸ ಮಾಡ್ಕ ಕೊಂಡಿದ್ದವರಿಗೆ ಈ ಶುಗರ್ ಅನ್ನೋದು ಬಂದು ಕೂಡ್
ಹ್ಮ್ ಹ್ಮ್ ಅದಕ್ಕೇನ್ ಮೆಡಿಸಿನ್ ಇಲ್ವಾ ಅದಕ್ಕೆ
ಅಂದ್ರೆ ಅವ್ರು ಊಟದಲ್ಲೇ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ರೈಸ್ ಊಟ ಮಾಡ್ತಿಲ್ಲ ಆಮೇಲೆ ಶುಗರ್ ಸಕ್ಕರೆ ಯಾವವುದೂ ತಿನ್ನತಿಲ್ಲ ಬೆಲ್ಲ ಬರಿೀ ರೊಟ್ಟಿ ತಿನ್ಸರಿ ಆಮೇಲೆ ಜೋಳದ ಮುಚ್ಚಿಂದ ಗಂಜಿ ಕುಡಿತಾರೆ
ಹ್ಮ್ ಹ್ಮ್ ಸರಿ ತಗೋಳಯ
ಬಾಯ್